ಈಗ ಲ್ಲಪ್ಪಾನ
ಹಲೋ
ಹ್ಮ್ಮ್.
ಹ್ಮ್ಮ್. ಮಾತಾಡ ಹಲೋ
ಹಾ ಹೇಳಿ ಹೇಳರಪ್ಪ
ಏನ್ ಮಾಡ್ತಾ ಇದ್ದೀರ.
ಏನಿಲ್ಲ. ಹಿಂಗೆ ನಿಂತಿದ್ದೇ ಉುದ್ರಿ. ಹಾಂ ರೀಲ್ಸ್ ನೋಡ್ತಾ ಇದಾರೆ
ಇನ್ನು ಮುಗ್ದಿಲ್ವಾ ಅವರು ರೀಲ್ಸ್
ಕಲಿಪ್ ಉಪ್ಪು ಬೇರೆ ಬೇರೆ ತರ ಇನ್ನು ಇದೆ
ಹ್ಮ್ ಹ್ಮ್
ಹ
ಮಾಡ್ಲಿ ಮಾಡ್ಲಿ ಅವ್ರು ಖುಷಿಯ ಫುಲ್ ಸರಿಯಾಗಿ ಮಾಡ್ತವ್ರಾ ರೀಲ್ಸ್
ಹಾ ಸರಿಯಾಗಿ ಮಾಡ್ತಾರೆ
ಯಾವ ರೀಲ್ಸ್ ಮಾಡ್ತಾವ್ರೆ ನ್ನು,
ಹೌ ಅ ಈ ಟ್ರೆಂಡಿಂಗ್ ನಡೆದಿದೆ ಅಸ್ಸಲಾಂ ವಾಲಿಕುಂ ದೋಸ್ತು ಅದು ಮಾಡ,
ಹ ಹಾ ಹೂ ಇ ನೀವು ಜಾಯ್ನ್ ಆಗಿ ಅದ್ರಲ್ಲೇ.
ಜಾಯನ್ ಆಗಕೆ ನಮ್ ದೋಸ್ತ್ಬ್ ಒಬ್ಬ ಕಾಲ್ ಮಾಡ್ಯನ ಡಕ್ಲಿಯ,
ಹ್ಮ್ ಹ್ಮ್ ಇಲ್ಲ ಅಂದ್ರೆ ಜಾಯ್ನ್ ಆಗ್ತಿದ್ರಾ
ಹಾ ಜನ್ ಆಗ್ತಿದೆ
ಹೌದಾ ನಿಮ್ಮ ದೋಸ್ತ ಹೇಳಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ
ಹ್ಮ್ ಹಾ ಹೇಳ್ತೀನಿ
ಏನ್ ಮಾಡ್ತಾ ಇದ್ದೀರಾ
ಏನಿಲ್ಲ ಸು ಮಾಟು ಬದಿದ್ವಿ ದನೂ ಊರಿಗೆ,
ಹೊಸೂದ ಇಲ್ಲೇನಾದ್ರೂ ಕೆಲಸ ಮಾಡ್ಬೇಕ್ ತಾನೇ, ಫ್ರೀಯಾಗಿ ಮಲ್ಕೊಂಡ್ರೆ ಹೇಗೆ,
ಮಾಡ್ತೀವಲ್ಲಾ
ಏನ್ ಕೆಲ್ಸ
ಕುರ್ಸಿ ಸಾಗಾಣಿಕೆ ಮಾಡ್ತೀವಿ ಹಂದಿ ಸಾಗಾಣಿಕೆ ಮಾಡ್ತೀವಿ ನಾಯಿ ಸಾಗಾಣಿಕೆ
ಇ ಇದು ಕೃಷಿ ಹಂದಿ ಸಾಗಾಣಿಕೆ ನಾಯಿ ಸಾಗಾಣಿಕೆ ಇದು ಓಕೆ ಕೃಷಿ ಸಾಗಾಣಿಕೆ ದನ ಏನು
ಕೃಷ್ ಕೃಷಿ ವ್ಯವಸಾಯ,
ವುಷಿ ಸಾಗು
ವ್ಯವಸಾಯ ಮಾಡು ತಿ
ಹಾ ಈಗ ಹೇಳಿ ಕೃ ಸಹಹ ಎಲ್ಲ ಮಾಡ್ತೀರ ಅಂದ್ರೆ ಏನ್ ಅರ್ಥ
ಹಾ ಕುರಿ ಕುರಿ ಸಾಗಾಣಿಕೆ ಮತ್ತ ಇ ದನ್ನಸ ಹಸು ಸಗ ಕುರಿ ಒಂದು ಏನ್ನೊಂದ್ ನಲ್ವತ್ತಾ,
ಹೌದಾ
ಅದು ಕುರಿ ಬಸರಕ್ಕಂದರೆ ಏನ
ತಾ ಹೋಗ್ಬೇಕು ಡಾಕ್ಟರ್ ತೋ ಹ ಇತಾರೋ ಏನ್ ಮಾಡ್ಬೇಕಂತ
ನಿಮ್ಗೆ ನಿಮ್ಗೆ ಎಕ್ಸ್ಪ್ರೆಸ್ ಇಯ ಅಲ್ಲ ಮರಿ ಅದು ಮಗು ಹೀಗೆ ಜನ್ಮ ಕೊಡ್ಬೇಕು ಅಂತ
ಮಗು ಹೇಗೆ ಜನ್ಮ ಕೊಡ್ಬೇಕಂದ್ರೆ ನಾಡೇನ್ ಕುರಿನ
ಏನ್ ಮಾತಾಡ್ತ ಇದೀರ
ಅಲ್ಲಾ ನಿಮ್ಗೆ ಸ್ವಲ್ಪ ಎಕ್ಸ್ಪ್ರರೆಯನ್ಸ್ ಇದೆ ಅಂತ ಕೇಳಿದ್ದೆ ನಾನು ಅದು ಜನ್ಮ ಹೇಗೆ ಕೊಡ್ಬೇಕು ಅಂತ ಏನು ಕುರಿ ಟಗರ ಆರ್ಸ್ಬೇಕ ಏ ನಾವ್ ಯಾರ ಅದು
ಹಾಗಲ್ಲ ಕನ್ ಹೋಗಿ ಡಾಕ್ಟರ್ ಹತ್ರ ಹೋಗಿ ಹೋಯ್ತ
ಏನು ಇ
ಅವ್ರ ಏನ್ ಸಟ್ ಟ್ಯಾಬ್ಲೆಟ್ ಅದೆಲ್ಲ ಕೊಡ್ತಾರೆ ಸೂಸಿ ಇಂಜೆಕ್ಷನ್ ಮಾಡ್ತಾರೆ
ಅಲ್ಲ ನಾನ ನ ವೈದ್ಯರೇ ಕುರಿಮೇಲೆ ಆರ್ತರ ಮಾಡಿದ್ದೆ
ಹಓ ಹಾಗೆಲ್ಲ ಅಸಹ್ಯವಾಗಿ ಮಾತಾಡ್ಬಾರ್ದು
ನಮ್ಮ ಊರಲ್ಲಿ ಆತರ ಮಾಡಿದ್ದಾರೆ
ಯಾರು
ನಮ್ಮ್ರ ಡಾಕ್ಟರ್ ಇದ್ದಾರೆ ಅವರು ನಮ್ ಕುರಿ ಒಟ್ಟ ಜನನೇ ಮರಿ ಬರುತ್ತ ಮರಿನೇ ಇದಾಗತಿಲ್ಲ ಅಂತ ಹೇಳಿದ್ರು
ಹಾ
ಅವರು ಟಗರ ಕುರಿ ಮೇಲೆ ಹಾರಿದ್ರು
ಹ ಹಾಗ ಏನ್ ಮಾಡಿದು ಹ್ಮ
ಅದು ಅದಕ್ಕೆ ಕಾ ಈ ಅಗ್ರ ಅಕಂತ ಆಸೆ ಇತ್ತಂತ ಆ ಕುರಿಗೆ ಅದು ಡಾಕ್ಟರು ಬೆಗ್ರಗಸಿ ಅದನ್ನು ಅದ್ರ ಆಸೆ ಎಲ್ಲ ತೃಪ್ತಿ ಪಡಿಸಿ
ಹ್ಮ್
ಆ ಕುರಿ ನಡ್ಕ ಬಂದ ಆ ಮಾಲೀಕನು ಅವನು ಕೂಡ ಹರಿದ
ಹಾ
ಅವನ ಅರಹಿಂಗಾಗಿ ನಮ್ಮ್ ಊರಲ್ಲಿ ತುಂಬಾ ಇದಾಯ್ತು ಅದಕ್ಕೆ ನಿಮ್ಮ್ಊರಲ್ಲಿ
ಏನು ಏನು ನಮ್ ಕಡೆ ಎಲ್ಲ ಈ ತರ ಇಲ್ಲ ಆ ಗಾಡ ಇತ ಅದೇನಾದ್
ಅದೇ ಟಗರ್ ಏನ ಟಗರ್ ಇದ ಆಗ್ತದೆ ಏನ ಮನಸ್ಯರ ಇ ಮಾಡ್ತಾರ ಅಂತ ಕೇಳತಿತ್ತು
ಹಾಗಲ್ಲ ಬತ್ತಂದ್ರೆ ಮನ್ಷ ಚರ್ ಏನ್ ಮಾಡಲ್ಲದಕ್ಕೆ ಇಂಜೆಕ್ಷನ್ ಹಾಕ್ತಾರೆ ಡಾಕ್ಟರ್ಸ್ ವೈದ್ಯರು
ಇಲ್ಲಾ ನಮ್ ಕಡೆ ಟಗರ್ ಆರಸ್ತಾರೆ
ತಗರರ್ತಳಾ
ಟಗರ್ ಬಿ ಆರಸ್ತಾರೆ ಇನ್ನು ನಾವ್ನ ಆರ್ತಿರೋದಕ್ಕೆ
ಹ ನೀವೆಲ್ಲಾ ಬರ್ಗೇಟ್ ನಿಂತೀರ ಅದಕ್ಕೆ ಆರ್ ಯಾವಾರಿಗು ನಮ್ ಕಡೆ ಆಗೇ
ನ ಅನ್ನ ಆತರ ಹೇಳಿಲ್ಲ ಬ್ರೋ ನಾನು ಟಗರ್ ಮೇಲೆ ಆ ಈ ಕಡೆಯಿಂದ ಆ ಕಡೆ ಹಗರೋದು
ಹಾ
ಈ ಕಡೆಯಿಂದ ಆ ಕಡೆ ಆಗ ಆರದು ಈಗ ಒಬ್ಬಾ ನಬರಕ್ಕೆ ನಾವ ಚಿಕ್ಕ ವಯಸ್ಸಲ್ಲಿ ಆಡಿದ್ದ ಒಂದು ಇದೇತ್ ನೋಡ್ರಿ ಒಬ್ಬ ಒಬ್ಬ ಬಾಗಿಗೆ ಶೀನಾ ಆಕಡೆ ಈ ಕಡೆಯಿಂದ ಆಕಡೆ ಜಿಗಿಯೋದು
ಹಾ
ನಾ ಅದುೂ ಆರದ ಹೇಳಿದ್ದೇನೆ ನಿಮ್ಗೆ ನೀವೇನೋ ಅರ್ಥ ಮಾಡಿಕೊಂಡ್ರಿ
ನಾವು ಅದೇ ಅರ್ಥ ಮಾಡ್ಕೊಂಡ್ವಿ
ನೀವ ಇಡ್ತನ ಏನನ್ಮನುಷ್ಯರ ಹೆಂಗ ಆರೋಗ ಬರತ್ತಂತ ನೀವ್ ಹೇಳ್ತೀರ
ಅರೆ ಅರೆ ನ ಅಡ್ ಅದು ಹೋಗ್ಲಿ ಬಿಡಿ ಮಿಸ್ಟೇಕ್ಗ ನಾವ ಏನು ತಪ್ಪ ಪಪ್ಪಾಗ ಅರ್ಧ ಮಾಡ್ಕೊಂಡವಿ ಊಟ ಆಯ್ತ ಅಲ್ವಾ
ಹಾ ಊಟ ಆಗಿದೆ ನಿಬದು
ನಮ್ದ ಆಯ್ತು ಎಲ್ಲಾ ಆರಾಮು
ಹಾ ಎಲ್ಲಾ ಆರಾಮು ನಿಂಬು ವೇಸಿ ಕುರಿ
ನಮ್ದು ಒಂದೆರಡು ಇದೆ
ಮತ್ತೆ ಕೊಡ್ತನ್ ಕೊಡಿ ಆರ ಸ ಬರ್ತೀವಿ
ಅಯ್ಯೋ ನಮ್ದೆಲ್ಲ ಟಾಗರು
ಬರೇ ಟಗರ ನಿಮ್ ಕಡೆ
ಹಾ ನಮ್ ಕಡೆ ಎಲ್ಲ ಟಾಗರು
ಮತ್ತೆ ಈಗ ಈಗ ಮತ್ತೆ ಕುರಿ ಬೇಕಂದ್ರೆ ಏನ್ ಮಾಡ್ತರ
ಕುರಿ ದೆ ಕುರಿ ಕುರಿನೇ ಇದೆ ನಮ್ಮ ಹತ್ರ
ಅಲ್ಲ ಅಲ್ಲ ಟಗರ್ ಟಗರ್ದೆ ಕರೆ ನಿಜ ಎಂ ಟಗರಿ ಮೇಲೆ ಟಗರಿ ಅರಸ್ತ್ರಿ
ನಾವೆಲ್ಲ ಆರ್ಸಕ್ ಹೋಗಲ್ಲ ಯಾರ್ಗ್ ಆರ್ಸ್ಕೋ ಆಸೆ ಇರುತ್ತ ಅವ್ರ ಅವ್ರೇ ನಮ್ಮ ಹತ್ರ ಬರ್ತಾರ ನಾವ್ ಆರ್ಸ್ತೀವಿ
ಅಲ್ಲ ನಿಮ್ಮ್ ಹತ್ರ ಟಗರದಲ್ಲ ಏನ ಟಗರ್ರ್ ಮೇಲೆ ನೀವ ಟಗರ್ ಹರಸ್ತರ ಕೇಳ್ದಿ
ಇಲ್ಲ ಇಲ್ಲ ಇಲ್ಲ ಹಾಗೇಏನ್ ಮಾಡಲ್ಲ ನಮ್ ಕಡೆ ದಿನಕ್ಕ ಹಕ್ಕಂದ್ ಹತ್ತ ಹದ್ನೈದು ಬರುತ್ತಾ
ಕುರಿ ಸುಸ್ತ ಆಗಲ್ವಾ ಹೆಗ್ರಿ ಹೆಗ್ರಿ
ಹ ಅದುೂ ಎನರ್ಜಿ ಬಾಡಿ ಅದದರದುು
ಅದ ಕುರಿಗ ಏನೇನು ಕೊಡ್ತೀರಾ ಊಟಕ್ಕೆ
ಅದಕ್ಕ ಏನೇನ್ ಬೇಕದೆಲ್ಲಾ ಸಿಗುತ್ತೆ ಒಳ್ಳೆ ಆಹಾರ
ಅದೇ ಒಳ್ಳೆ ಆಹಾರ ಅದೇ ಧಾನ್ಯವು ಧಾನ್ಯ ಅವ ಧಾನ್ಯ ಹೇಳ ಇದ್ರೆ ನಮ್ಕರಿನ ಹಾಕ್ತೀವಿ ಸ್ವಲ್ಪ ಆರ್ರಿಸ್ದೀವಿ ನಾವು
ಹಾಗಲ್ಲ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತಾ ನಮ್ ಕಡೆ ಇದು ಕಮ್ಮಿ ಆಗುತ್ತಲ್ಲ ಜನ ಬರೋದು ಈಗ ನಮ್ ಸೀಕ್ರೆಟ್ ಇನ್ನೊಬ್ಬ ಕೊಬ್ರರಿಗೆ ಬಿಟ್ಕೊೊಟ್ರೆ ನಮ್ದ ಆಮೇಲೆ ಅವ ಕಮ್ಮಿ ಆಗುತ್ತೆ ನಾವವು ಇಷ್ಟು ಇಷ್ಟು ಒಂದ್ ಕುರಿರಿಗೆ ಇಷ್ಟು ಅಂತ ಕಾಸ್ ತಗೋತಿರ್ತೀವಿ
ಹಾಗಲ್ಲ ಆ ಕುರಿಗ ಏನೇನು ಆರ ಕೊಡ್ತೀರಾ ಸೇವ ಸೇವನೆ ಮಾಡ್ತೀರಾ ಅಂತ ಕಿ
ಅದೇ ಧಾನ್ಯ ಅದು ಕೊಡ್ತೀವಿ ಮೇನ್ ಸೀಕ್ರೆಟ್ ಒಂದಿಷ್ಟು ಕೆಲವೊಂದು ಔಷಧಿ ಇದೆಯ ಕೆಲವೊಂದು ಔಷಧಿ ಕೊಡ್ತೀವಿ ಗೆ ಅಕ್ಕಿ ಮತ್ತೆ ಸಜ್ಜೆ ಮತ್ತೆ ಜೋಳ ಹೀಗೆ ನಾನಾ ತರ ಐಟಮ್ಸ್ ಕೊಡ್ತೀವಿ
ಮತ್ತ ಏನ ಚಳು ಮತ್ತೆ ತಪ್ಪಲಾಕಿ ತಿನ್ಸಸ್ತಾರಲ್ಲ
ಹ ಅದು ತ ಅದು ಕಾಮನ್ ಆಗಿ ಮಾಡ್ತತ್ತು ತಿಂಗಳ ಆಗ ಅವಾಗ ಮಾಡ್ ಯಾವ್ ನಾಗ.
ಏನೋ ಕ ಈ ಆ ಚೋಳಿನ ಹಿಂದೆ ಕೊಂಡಿರ್ತಲ್ಲ ಕೊಂಡಿ ಮುರಿತೀರಾ ಏನ್ ಹಂಗೆ ಹಾಕ್ತಿರ.
ಹಾ ಹಾಗೆ.
ಹಾಗೆ ಮತ್ತೆ ಚೋಳು ಕಡೆಯಲ್ವಾ ಒಳಗೆ.
ಕಡಿಯೋದಿಲ್ಲ ಅದೂ ಆ ಅದ್ರ ಮೇಲ್ ಡಿಫೆಂಡ್ ಆಗುತ್ತೆ ಅದು ನಾವು ಕಟ್ ಮಾಡ್ಬೇಕ ಬೇಡ್ವಾ ಅಂತ.
ಹಾ ಹಾ.
ಹಾ ನಮ್ಗೆ ಗೊತ್ತಾಗುತ್ತ ಅದನ್ನ ನೋಡಿದ್ರೆ ಅದ್ಕ ಹುಚ್ಚೋಳ ಅದಕ್ಕೆ ಏನ್ ಕೊಂಡಿ ಕಟ್ ಮಾಡ್ಬೇಕ್ವ ಬೇಡ ಅಂತ. ತ್ತ.
ಹ್ಮ್ ಮತ್ತ್ ಅದೂ ಗು ಒಂದ್ಸರಿನ್ ಗುದಿಸಂಗಿದ್ದೀರಾ ತಗೋರ್ ಕಲೆ.
ಮಾಲ್ಕ. ಕ್ರಿಗೆ ಏನು ಬಿ ಮಾಡಲ್ಲದು ಬೇರವ್ರು ಬಂದ್ರೆ ಅಂಗೆ ನೀ ನೀವ್ ಅಕಸ್ಮಾತ್ ಆಗ್ ನೀವ್ ಬಂದ್ರೆ. ಹಾ ನಮ್ ಬಾಗ್ಲ್ ಹತ್ರ. ಕೂಡ ನೀವ್ ಮನೇ ಬರಲ್ಲ ನಾವ್ ಇಲ್ದೆೇ.
ಬಾಯ್ . ಆ ಪರಿ ಆ ತರ ಗ ಅ. ತರಾ ಬೇರೆಯವ್ರಿಗೆ ಯಾ ತರ ಗೂತ್ತಿದಿ ಎಲ್ಲೆಲ್ಲಿಗ್ ಗೂತ್ತಿದಿ.
ಇಲ್ಲ ಬಂದ್ ಅವ್ರಗೆ ವಾಪೀಸ್ ಹೋಗಿಲ್ಲ ಅದಿಕ್ಕೆ ಏನಾದ್ರು ಪ್ರಾಬ್ಲಮ್ ಮಾಡಕ್ ಬಂದ್ರೆ ಅವ್ರೆಲ್ಲ ಅ ಹಾಸ್ಪಿಟಲ್ಗ್ ಹೋಗ್ ಅಡ್ಮಿಟ್ ಆಗೋರೆ.
ಸುಮ್ನೆ ಬಂದೆ ಹೋಗೋದರಿಗೆ ಏನಾಗಿಲ್ಲ.
ಹಾ ಅವ್ರ್ಗ್ ಏನಾಗಿಲ್ಲ ಅದುರ ಜಾ ಉ ಲೇಡಿಸ್ಗಂದ್ರೆ ಏನು ಮಾಡಲ್ಲ ಬಾಯ್ಸ್ಗಂದ್ರೆ ಎವಿ.
ಬಾಯ್ಸ್ ಮ ಗಲ್ಸಿಗೆ ಬಾಯ್ಸಿಗಿ ಎವಿ. ಗರ್ಲ್ಸ್ ಬಾಯ್ಸ್ ಏನ್ ಸಾ ಡಿಫ್ರೆನ್ಟ್ಸು ಬುದ್ದಕ್ಕೆ.
ಅದು ನಮುಗ್ ಗೊತ್ತಿಲ್ಲ ಅದಕ್ ಆಗಲ್ಲ ಅದು.
ಆ ಇನ ಅವ್ರು ಬಂದ ಬುಡ್ಕ್ ಕೈಯಾಡಿಸಿದಾರ. ಈ ಹೆಣ್ಮಕ್ಳು ಏನ ಕಳಾಗ ಹಿಂದಕ ಮುಂದ್ಕ ಮಾಡಿದಾರ ಅದ್ಕೆ.
ಅದು ನಮಗ್ ಗೊತ್ತಿಲ್ಲ ಸರ್ ನಿಮ್ಗೆ ಗೊತ್ತ್
ಮತ್ತ್ ಹೆಂಗೆ. ನೀವ್ ಹೆಣ್ಮಕ್ಕಳಿಗ್ ಗೊತ್ತಲ್ಲಾ.
ಅದುನು ಮ್ಚ್ ಅ ಅದು ಅದುರ್ ಇಂಟೆನ್ಷನ್ ನಮ್ಗೆ ಗೊತ್ತಾಗ್ಬೇಕು.
ಕಲದು.
ಅ ಮ್ಚ್ ನಾವ್ ಮಾಲಕ್ರದೀಪ ಅದನ್ ಸಾಕು. ದೂರದೀವಲ್ವಾ ನಾಳೆ ನಮುಗುದ್ರೆ ನಾವು ಅ ಊಟ ಕೊಡ್ತೀವಿ
ಕೊಡ್ಬೇಕ ತಾನೆ ಕೊಳ್ಕಂದ್ರ ನಿಮ್ಮ ನಿಮ್ಮ ಪೆನ್ನಸಿಗೆ ಗುದ್ದಲ್ವಾ ಬಂದದು
ಗುುದದ್ದಲ್ಲ ಗುದ್ದಲ್ಲ ಜಯ ಶ್ರೀ ಶ್ರೀ ಜಯ ಶ್ರೀ ಸ್ಧರ್ಗೆನು
ತಷ್ಟಟಿಸ್ ಹಾ ತಷ್ಟಿಷ್ಟಟಿ
ಏನ್ ನಿಮ್ಗೆ ಬೇಕದ
ಬೇಡ ಏನ ಬೆಂಗ್ಳೂರಲ್ಲಿ ಸಿಗುತ್ತೆ ಅಂತಲ್ಲ ಅದು ಕಲಸಿ ಪಾಳ್ಯದಲ್ಲಿ ಹೇಗಿರುತ್ತೆ ನೀವು ತಿದ್ದಿದಿರಾ
ಏನ್ ತಿಂದಿದ್ದೀವಿ
ಪಶ್ಚಿಸ್
ನಾವ್ ತಿನ್ನಲ್ಲಪ್ಪ ಅದೆಲ್ಲ
ಇಲ್ಲ ದರ್ಶನ್ಗೆ ಅದು ತುಂಬಾ ಇಷ್ಟ ಅಂತೆ ಕೇಳ್ಪಟ್ಟೀವಿ
ಹಾಗೆಲ್ಲ ಮಾತಾಡ್ಬಾರ್ದು
ಆಗಲ್ಲ ಆಗಲ್ಲ ಅದು ಓಟ ಹಟ್ಟಲಲ್ಲಿ ಸಿಗುತ್ತೆ ಅಂತ ಚಾಕ್ನ ಲಿವರು ಬೋಟಿ ಖಲಜ
ಹಾ ಅದು ನಮಗ್ ಗೊತ್ತ ಸಿಗ್ಬೋದು ನಾವೇನ್ ಆ ಕಡೆ ಹೋಗಿಲ್ಲ
ಹಾ
ಹ ನಾವವು ಇಲ್ಲಿೇ ಬೆಂಗಗಳೂರಲ್ಲ ಆ ಕಲಸಿಪಳ್ಯ ನಮ ಬಾಳ ದೂರ ಆಗುತ್ತ
ನಿಮ್ಮ ಬಾಡಿ ಹೇಗೆ ನಿಮ್ ಬಾಡಿ ಈಗೆ ಪಿಸನೆ ಸಿಟ್ಕಿಂದಿರ
ಅದು ನಮ ಬಾಡಿ ಒ್ ನಮ್ಮ ಹತ್ರ ಒಂದು್ ಔಷಧಿ ಇದೆ
ಯಾಾವ್ದದು ವಿಔಷದಿ
ಅದು ಒಂದ್ ದಿನಕ್ಕೆ ಒಂದ್ ಆರ್ ಸರ್ತಿ ಸಿಕ್ಸ್ ಟೈಮ್ಸ್ರ್
ಹಾ
ಯೂಸ್ ಮಾಡ್ಬೇಕು
ನೀವನ ಸಣ್ಣ ವಯಸಲ್ಲಿ ಬಾಳ ಬಡಿ ಇತ್ತಂತೆ ಈಗ ನ ಫುಲ್ ತೆಳಗಾಗಿ ಫುಲ್ ಕಟಿಗಗಿದ್ದೀರಂತೆ ಹ ಅವಾಗ ಹೇಗಿದ್ರಿ ಈಗ ಹೆಂಗಾದ್ರಿ
ಆಾಗ್ಲೇ ಚಿಕ್ಕ ವಯಸಲ್ಲಿ ಯಾವ್ದೂ ಟೆನ್ಷನ್ ಇದ್ದಿಲ್ಲ ಏನ್್ದಿಲ್ಲ ಇವಾಗೆಲ್ಲಾ ಟೆನ್ಷನ್ ಮನೆ ಟೆನ್ಷನ್ ಅದುಲ್ಲ ಅಲ್ ಅದು ಇದು ಪ್ರಾಬ್ಲಮ್ಸ್ ಆಾಗಿ ಬಾಡಿ ಬೆಳತಾ ಇಲ್ಲ
ಹಾ ಮತ್ತೆ ಈಗೇನ್ ಇಲ್ವಾ ಮತ್ತೆ ಬಾಡಿ ಬ್ಯಾಡಿ ಬೆಳೆಸ್ಬೇಕು ಅಂತ
ಇದೆ ಬಾಡಿಿ ಬೆಳೆಸ್ಬೇಕಂತ ಆಸೆ ಇದೆ ಮಾಡ್ಬೇಕು ಏನಾದ್ರು ಸಲ್ೂಷನ್ ನೋಡ್ಬೇಕು ನಾವು ಹಟ್ರೈ ಮಾಡ್ತವಿ